ಏ ಏನ್ ಸಮಾಚಾರ ಬೆಳಗ್ ಬೆಳಿಗ್ ನೆ ಫೋನ್ ಮಾಡ್ಬಿಟ್ಟಿದಯಾ
ಹ್ಮ್
ಇಂತಮ್ಮಚರ
ಹ್ ಊಟ ಬ್ರೇಕ್ಫಾಸ್ಟ್ ಮಾಡದ್ರ ಇವಾಗ ಕೇಳಿಸತಾ ಇ ಅವಾಗಿಂದ ಸೌಂಡ್ ಕಡಿಮೆ ಕೇಳಿಸ್ತಾ ಇತ್ ನನ್ಗೆ
ಹೌದಾ ಇವಾಗ
ಹಲೋ
ಇವಾಗ ಕೇಳಿಸ್ತಾ ಇಲ್ವಾ
ಹ್ಮ್ ಈ ಕಸ್ತ ಆಯ್ತೆ
ಹೌದಾ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದ್ಯಲ್ಲಾ ಎಷ್ಟು ಬೇಗ ನೀನು ಇವಾಗೇದ್ಯಾ
ಅವಾಗ್ಲೇನೆೇ ಇದ್ದೆ
ಟಿಫನ್ನು ಮಾಡಿದ್ರಾ
ಹ್ಮ್ ಮಾಡಿದಿದ್ದಾರೆ ತಿನ್ಬೇಕು
ತಿದಲ
ಹ ತ ತಿಂದಿಲ್ಲ ತಿನ್ಬೇಕು ನೀವ ತಿಂದ್ರಾ
ಹ್ಮ್ ಆಯ್ತು ತಿಂದ ಆಯ್ತು
ಹ
ಮತ್ತೆ ಇನ್ನೊಂದು ಸಮಾ ತರ ಹಸು ಆಗ್ತಾ ಇಲ್ಲ ಹಸು ಆಗ್ತಾ ಇಲ್ಲ ಯಾಕೆ ರಜೆ ಕೊಟ್ಟಿದ್ದಾರಲ್ಲಾ ದೀನಪೂರ್ತಿ ಮಾಲ್ಕಾಬಡೋಣ ಅಂತ ಅಲ್ವಾ
ಹ್ಮ್ ಹೌದು
ದಿನಕ್ಕ ಮಲ್ಕೊಬಿಡೋದಷ್ಟೆ ನಿಮ್ಮ ಕೆಲಸ ರಜೆ ಕೊಟ್ಟ್ರೆ ಮುಗೀತು ಮಲ್ಗದೆ ಯಾಕ ಇವತ್ ರಜಾ ನಿಮ್ಗೆ ಶನಿವಾರ ಇರಲ್ವಾ
ಹ್ಮ್ ಆ ಶನಿವಾರ ಶನಿವಾರ ಎವಲ್ ರಜೆ ಇರತ್ತೆ
ಹ್ಮ
ಹ್ಮ್
ಅದಕ್ಕೆ ಶನಿವಾರ ರಜೆ ಇದ್ರೆ ಎರಡು ದಿನ ಶನಿವಾರ ಭಾನುವಾರ ಏನ್ ಮಾಡ್ತೀರಾ ನಿಮ್ ಶನಿವಾರ ಬನ್ವಾರ
ಮನೇಲ್ಲೇ ಇರ್ತೀನಿ
ಮನೆಯಲ್ಲೇ ಇರ್ತೀಯಾ ಏನ್ ಮಾಡ್ತೀಯ ಮನೇಲಿ ಇತ್ಕೊಂಡು ಬರೀ ಮಲ್ಕಳೋದಷ್ಟೇನೆ ತಿನ್ನೋದು ಮಲ್ಕಳೋದು ಹ್ಮ
ಫೋನ್ ನೋಡೋದು ಊಟ ಮಾಡೋದು ಮಲ್ಕೊಳ್ಳದು
ಫೋನಲ್ಲಿ
ಫೋನಲ್ಲಿ ನಾ ಮೊನ್ನೆ ಎರಡ್ ಸ್ಟೋರೀಸ್ ನೋಡ್ತಿದ್ದೆ ಎರಡ್ ಕತೆೆಗಳು
ಹ್ಮ್ ಕೊತೆೆಗಳು ಹ್ಮ್ ಕತೆಗಳು ಹೇಳ್ತಯಾ ಕತೆಗಳು ಬರಿತಯಾ ಕತೆಗಳು ಕೇಳ್ತಯಾ
ಹ ಕತೆ ಓದ್ತಾ ಇದ್ದೆ ಮೊನ್ನೆ
ಬರ್ಮಾಗಿಲ್ಮ ಕತೆ ಓದಕ್ಕೂ ಬರುತ್ತೆ ಅಂತ ಅರ್ಥ ಏನಾದ್ರೂ ನನ್ಗೊಂಚೂರು ಹೇಳ್ತಯಾ ಹೆಂಗ್ ಓದಿದ್ಯಾ ಏನು ಹೆಗೆ ಅಂತ
ಹ್ಮ್ ಎರಡು ನೀತಿ ಎರಡು ನೀತಿ ಕತೆೆನೇ
ನೀತಿ ಕತೆನೆ ಹ್ಮ್
ಹ್ಮ್ ಒಂದು ಹ್ಮ್ ಚೆನ್ನಾಗಿತ್ತು ಆ ಕತೆ
ಹೇಳಿ ಹೇಳಿ ನೋಡೋಣ ಕೇಳ್ಸ್ಕೊಳೋಣ ನಾವಂದ ಸ್ವಲ್ಪ
ಒಂದ ಊರಲ್ಲಿ ಒಬ್ಬ ಮಣ ಒಂದು ದೊಡ್ಡ ಉಡ್ಗಾಯಿ ಇರ್ತಾನೆ ಮಣ ಅವನ್ ಅವನು ಯ
ದೊಡ್ಡುಡ್ಗ ಮನುಷ್ಯನ ಓಕೆ ಸರಿ ಆಯ್ತು ಹ್ಮ್ ದೊಡ್ಡಣ
ಅವನ್ ಕೆಲ್ಸಾ ಮಾಡ್ತಿರ್ತ ಅವನ್ ಏನ್ ಕೆಲ್ಸಾ ಮಾಡ್ತಿತ ಅಂದ್ರೆ ದಿನಾ ಕಾಡ್ ಹೋಗ್ಲಿ ಬಿಟ್ಟು ಮರಗಳನ್ನ ಕಟ್ ಮಾಡ್ಕೊ ತರ್ತಾರೆ
ಹೌದಾ
ಒಂದ್ ದಿನ ಏನಾಗುತ್ತೆ ಅವನು ನದಿ ಪಕ್ಕದಲ್ಲಿ ಮರನ ಕಡಿತಾ ಇರ್ತಾನೆ
ಸರಿ
ಸಡನ್ ಆಗಿ ಅವನ್ ಕೊಡ್ಲಿ ನದಿಗ್ ಬಿದೋಗ್ಬಿಡುತ್ತೆ ಹ ನಾ ಜೋರೆ ಕಳ್ತ ಆಯರ್ತಾನೆ
ಹ್ಮ್ ಯಾಕಳೋದು ಕೊಡ್ಲೆ ಬಿದ್ದೋಗಿದೆ ಅಂತನಾ ಬ ಇದೋದ್ರೆ ಬಿದ್ದೋಗ್ಲಿ ಬಿಡು ಇನ್ನೊಂದು ತಕೊಳೋದು
ಅವನತ್ರ ಅದೊಂದೇ ಕೊಡ್ಲಿ ಇದ್ದಿತ್ತು
ಪಾಪ
ಆವಾಗ ಅಲ್ ನದಿಯಲ್ಲಿ ನದಿ ದೇವತೆ ಎದೊಳ್ತಾರೆ ಅವರು ಏನಾಯ್ತು ಅಂತ ಕೇಳ್ತಾರೆ ಅವನ್ ಜೋರಾಗ ಅಳ್ತಾ ಇರ್ತಾನೆ
ಪಾಪ
ಅದಿಕ್ಕೆ ನದಿ ದೇವತೆ ಇದದುಳಿ ಕೇಳ್ತಾರೆ ಏನಾಯ್ತು ಅಂತ
ಹ್ಮ್ ಯಾಕ ಹೇಳ್ತಾ ಇದಯ ಏನಾಯ್ತಪ್ಪಾ ಅಂತಾನ
ಹ್ಮ್ ಅವಾಗ ಅವನ್ ಹೇಳ್ತಾನೆ ನಾನ್ ಕೊಡ್ಲಿ ನೀರಲ್ಲಿ ಬಿದೋಗ್ಬಿಟ್ಟೈತೆ ನೀವ್ ನೀರಲ್ಲೇ ಇದ್ದೀರಾ ಹುಡುಕ್ಕೊಡಿ ನನ್ ಕೊಡ್ಲಿನ ಅಂತ ಕೇಳಿತಾನೆ
ಓ ಹೌದು
ಹ್ಮ್ ಅವಾಗ ಆ ನದಿ ದೇವತೆ ಒಂದ್ ಚಿನ್ನದ್ ಕೊಡ್ಲಿನ ತಗೊ ಬರ್ತಾರೆ ಇದ ತಗೋಂತ ಆ ಚಿನ್ನದ್ ಕೊಡ್ಲಿನ ತಗೋ ಬರ್ತಾರೆ ಇದ ತಗೋ ಅಂತ
ನೀವ್ನೇನ ಕಬ್ ಕಬ್ಬಣದ್ದು ಕುಂದೋಗ ಕಳ್ಕೊಂಡಿರ್ತಾನೆ ಹ್ಮ್
ತಗೊಂಡ್ ಬರ್ತಾರೆ ಅವಾಗ ಅವ್ನು ಹೇಳ್ತಾನೆ ಇದು ನನ್ ಕೊಡ್ಲಿ ಅಲ್ಲ ಅಂತ ಹೇಳ್ತಾನೆ ಮತ್ತೆ ನ ನದಿ ದೇವತೆ ನದಿಗ್ ಹೋಗ್ಬಿಟ್ಟು ಮತ್ತೆ ಹುಡುಕ್ತಾರೆ ಆಾಗ ಅವರು ಬೆಳ್ಳಿದ್ದು ಕೊಡ್ಲಿನ ತಗೊಬರ್ತಾರೆ ತಗೋ ಅಂತ ಕೊಡ್ತಾರೆ
ಯಾಕೆ ಚಿನ್ನದ್ ಬೇಡ ಅನ್ನ
ಹ ಅದು ನಂದಲ್ಲ ನನಗ್ ಬೇಡ ಅಂತ ಹೇಳ್ತಾನೆ
ಓ ಹೌದಾ ಎಷ್ಟು ಪ್ರಾಮಾಣಿಕ ಇದಾರೆ ನೋಡಪ್ಪಾ ಅದೇ ಈಗಿನ ಕಾಲ್ದವ್ರತ್ರ್ರ ಯಾರಾದ್ರೂ ಬಿಡ್ತಾರ ಈಗನ್ ಕಾಲ್ದವರಾದ್ರೆ ಯಾರಾದ್ರು ಬಿಡ್ತಾರಾ ನಿಂಗ ಏನಾದ್ರು ಕೊಟ್ರೆ ನೀನ್ ಏನ್ ಮಾಡ್ತಿಯಾ
ನಮ್ದ್ ಯಾವ್ದೋ ಅದನ್ ಮಾತ್ರ ನಾವ್ ತಗೋತೀವಿ ನಮ್ದ ಅಲ್ದಿರೋದು ನಾವ್ ತಗೋಳಲ್ಲ ನಿಜ ನಿಜ
ಹ ಪರವಾಗಿಲ್ಲ ನಿಮಗೂ ಒಂಥರ ಪ್ರಾಮಾಣಿಕತೆ ಅನ್ನೋದೈತೆ
ಹ್ಮ್ ಆಮೇಲೆ ಅವನ್ ಅವನ್ಗೆ ಚಿನ್ನದ ಬಿಟ್ಟ ಬೆಳ್ಳಿ ತಂದಕ ಕೊಡ್ತಾರೆ ಅವನ್ ಬೆಳ್ಳಿದು ಇಸ್ಕೊಳಲ್ಲ ಹಾ ಬೆಳ್ಳಿತ್ ಅಂದಕೊಟ್ರೆ ಅವ್ನ್ ಬೆಳ್ಳಿದು ಇಸ್ಕೊಳಲ್ಲ ಇದ್ ನಂದಲ್ಲ ಅಂತ ಹೇಳ್ತಾನೆ ಆಮೇಲೆ ನದಿ ದೇವತೆ ಅವನ್ ಕೊಡ್ಲಿನ ತಗೊ್ ಬರ್ತಾರೆ
ಹ್ಮ ಹಾ ಓ ಚಿನ್ನದ್ ಕೊಡ್ತಾರೆ ಬೇಡ ಅಂತಾನೇ ಆಮೇಲೆ ಬೆಳ್ಳಿದ್ ಕೊಟ್ಟರು ಬೇಡ.
ಹ್ಮ್. ಆಮೇಲೆ ಅತ್ ಅವನ್ ತಗೊ್ ಬಂದಾಗ ಅವ್ನ್ ಖುಷಿ. ಇದೇ ನಂದು ಅಂತ ಇಸ್ಕೊಂತಾನೆ.
ಅಷ್ಟೇನಾ ನಿನ್ ಕತೆ.
ಹ್ಮ್ ಅಲ್ಲಿಗೆ ಒಬ್ಬ ಮನುಷ್ಯ ಎಷ್ಟು ಪ್ರಾಮಾಣಿಕತೆವಾಗಿರ್ತಾರೆ ಅಂತಂದ. ಅಂದ್ರೆ.
ಹ್ಮ್ ಹ್ಮ್. ಅದೇ ಅದೇ ಅದೇ ಅದಕ್ಕೆ ನ ದೇವತೆ ಅವ್ರಿಗೆ ಗಿಫ್ಟ್ ಮಾಡಿ. ಹ್ಮ್ ಆ ಚಿಮ್ಮ್ದು ಬೆಳಿ್ದು ಎಲ್ಲಾ ಕೋಿನ ಕಳಸ್ತಾರೆ. ಹ್ಞ.
ಹ ಒಂದ್ ಖುಷಿಯಿಂದ ಮನೆಗ್ ಹೋಗ್ತಾನೆ.
ಹಾ ಹೌದಾ. ನೈತಿಕತೆ
ಹ್ಮ್ ನಾವವು ಪ್ರಾಮಾಣಿಕತೆವಾಗಿರ್ಬೇಕು.
ಪ್ರಾಮಾಣಿಕವಾಗಿರ್ಬೇಕು.
ಹ್ಮ್.
ಾಮನಕ್ಕೆ ಹಾಕಿದ್ರೆ. ನಮ್ಗೆ ಏನ ನಮ್ದು ನಮ್ಗ್ ಸಿಗುತ್ತೆ ಇಲ್ಲಾಂದ್ರೆ ನಮ್ದ ನಮ್ಗೆ. ಸಿಗಲ್ಲ ಅಂತೀರಾ.
ಹಾ ಅಂದ್ರೆ ನ ಜಾಸ್ತಿ ಅತಿಿಯಸೆ ಪಡ್ಬಾರ್ದು.
ಅತಿಯಾಸೆ ಪಟ್ರೆ ಗತಿ ಕೇಡು.
ಹ್ಮ್ ಹೌದು.
ಹ್ಮ್. ಪರವಾಗಿಲ್ಲ ನಿಮ್ಮ ಪ್ರಾಮಾಣಿಕವಾದ ಸ್ಟೋರಿಗೆ ಧನ್ಯವಾದಗಳು. ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಯಾರಪ್ಪ ಹಂಗ ಮಾಡ್ತಾರೆ ಯಾವದಾದ್ರರು ಅವ್ರದ ಕಳದ ಹೋಗಿದ್ರು. ಏ ಇಲ್ಲ ಇಲ್ಲ ಅವ್ರದ್ದೇ ಅಲ್ಲ ಅಂದರುೂ ನಮ್ದೇ ನಮ್ದೇ ಅಂದ್ ಬಿಡ್ತುರಲ್ವ.
ಹ್ಮ್ ಹೌದು.
ಹಂಗ ಮಾಡಬಿಡ್ತಾರೆ.
ಹ್ಮ್ ಈ ನಡುವೆ ಪ್ರಾಮಾಣಿಕತ್ವ ಯಾರು ಇಲ್ಲ ಜಾಸ್ತಿ.
ಯಾರು ಬೆಲೆನುೂ ಕೂಡಲ್ಲ ತಗೋ. ಅದನ್ನು ಯಾರೂ ಅನ್ಸರಿಸೋದುಿಲ್ಲ. ಎಲ್ಲಾ ಅವರ ಸ್ವಾರ್ಥಿಗಳುಗಳು. ಅಲ್ವಾ ಹ್ಮ. ಮತ್ತೆ ಇನ್ನೇನ್ ಸಮಾಚಾರ ಬರೀ ಈ ಕತೆ ಓದ್ಕೊಂತೀರಾ ರಜೆ ಕೊಟ್ಟ. ್ರೈ.
ಹ ಕತೆ ಓದ್ತೀನಿ ಆಮೇಲೆ. ನಂಗೆ ಕವನಗಳು ಓದಕ್ಕೂ ಇಷ್ಟ.
ಪರವಾಗಿಲ್ಲ ನೀವು ಕವನಗಳನ್ ಬರಿತೀರಿ ನ್ರರಿ.
ಬರಯೋದ ಕಷ್ಟ ಅಂತ ಬರಲ್ಲ ಬಟ್.
ಏ ಬರಯೋದಿಕ್ ಪ್ರಯತ್ನ ಪಡಿ ಬರಿ. ಇತ್ತೆ ನಾವ್ ಯಾವದಕ್ಕೆ ನಮ್ಗೆ ಆಸಕ್ತಿ. ಹಾ ನಮ್ಗೆ ಯಾವ್ದಕ್ ಆಸಕ್ತಿ ಇರುತ್ತೋ ಅದ್ರಲ್ಲಿ ಪ್ರಯತ್ನ ಪಟ್ರೆ. ಒಂದ್ಸಲ ತಪ್ಪ. ತಪ್ಪ ಆಗ್ಬೋುದು ಎರಡ್ ಸಲ ತಪ್ಪಾಗಬೋದು ಮೂರನೇ ಸಲ ಏನೋ ಒಂದಷ್ಟು ಬರಿಬೋದಲ್ವಾ.
ನನ್ಗೆ ಕುವೆಂಪು ಅವರ್ದು ಮತ್ತೆ ಧಾರ. ಬೇಂದ್ರೆ ಅವರದು ಕವನಗಳು ಓದೋಕೆ ತುಂಬಾ ಇಷ್ಟ.
ಪರವಾಗಿಲ್ವೇ ಒಳ್ಳೆ ಆಸಕ್ತಿನ ಆಯ್ತು ನಿಮ್ಗೆ. ಹ್ಮ್ ಹ್ಮ್ ಹೌದಾ. ಹ್ಮ್ ನಿಮ್ಗೆ ಆಯತಾ ಈಗ ಅದು ಕನ್ನಡ ಇಂಗ್ಲೀಷ ಆಥರ ಭಾಷೆ ಇದೆಯಾ ಗೆ
ಎಂತಕ್ಕೆ ಹ ಇಲ್ಲ ಇಲ್ಲ ನಮ್ಗೆ ಅದೇ ನಾವು ಓದ್ತಿದೀನಲ್ಲ ಅ ನನಗೆ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಒಂದ್ಸಲ ಬಂದಿತ್ತು
ಫೋರ್ ಸೆಮಾ ನಾಟನೇ ಸೆಮಿಸಸ್ರ್
ಹ್ಮ್ ನಾಲ್ಕನೇ ಸೆಮಿಸ್ಟಟರ್ಲ್ಲಿ ಒಂದ್ಸಲ ಬಂದಿತ್ತು ಇಲ್ಲ ನಮ ಕನ್ನಡನೇ ಇಲ್ಲ ಇ ಇಲ್ಲ ಕನ್ನಡ ಅದೊಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಒಂದೇ ಒಂದು ಬಂದಿತ್ತು
ಹ್ಮ್ ಯಾವುದೋ ಒಂದೇ ಒಂದ್ಮಿಸ್ಟರ್ ಅ
ಹಾ ಅಷ್ಟೇ ಅಷ್ಟೇ ಕನ್ನಡನು ಒಂದೇ ಇಂಗ್ಲಿಷು ಒಂದೇ ಇಂಗ್ಲಿಷು ಎರಡನೇ ಸೆಮಿಸ್ಟರ್ ಅಲ್ಲಿ ಬಂದಿತ್ತು ಕನ್ನಡ ನಾಲ್ಕನೇ ಸೆಮಿಸ್ಟರ್ ಅಲ್ಲಿ ಬಂದೈತ
ಹೌದಾ ಹ್ಮ್ ಹ್ಮ್ ಪಿ ಯು ಸಿ ಅ ಎಸ್ ಎಸ್ ಎಲ್ ಸಿ ಅವಾಗೆಲ್ಲ ಓದಿದೀರಲ್ವಾ
ಹಾ ಅವಾಗೆಲ್ಲ ಓದಿದ್ದೀನಿ ಅವಾಗ ನನ್ಗ್ ಕನ್ನಡ ಸ್ವಲ್ಪ ಜಾಸ್ತಿ ಕಷ್ಟ ಆ
ಓ ನೀವು ಫುಲ್ಲ ಇಂಗ್ಲೀಷ್ ಅವರೇನಾ
ನಂಗಿಲ್ಲ ಕನ್ನಡ ಓದ್ತಿದ್ದೆ ಬರೀತಿದ್ದೆ ಆ ನನ್ಗೆ ಕಷ್ಟ ಆಗೋದ ಜಾಸ್ತಿ ಕನ್ನಡ
ಹ್ಮ್
ಆದ್ರೆ ಇವಾಗ ಕನ್ನಡಾನೇ ಇಲ್ದೆೇ ಇರೋದಕ್ಕೆ ಹೆಚ್ಚ ಕನ್ನಡ ಇದ್ದಿದ್ರೆ ನನ್ಗೆ ಸುಲಭ ಆಗ್ತಿತ್ತಲ್ವಾ ಆರಾಮಾಗ ಬರಿತಿದ್ದೆ ನಾನ ಅದನ್ನ ಅನ್ಸತು ಹಾ ಆಗ್ತೇ
ದಕ್ಕೆ ಕಷ್ಟ ಆಗೋದೇನ
ಹೌದು ಹ್ಮ್ ಬರಿ ಇಂಗ್ಲೀಷೇ ಬಂದಟ್ಟು ಹ್ಮ್ ಇಂಗ್ಲಿೀಷೇ ಬಂದ್ಬಿಟ್ಟು ಕನ್ನಡ ಇದ್ದಿದ್ರೆ ಅದ ಕನ್ನಡ ನಮ್ಗೆ ಹೆಂಗೆ ಅಂತಂದ್ರೆ ನಾವು ಓದ್ಲಿಲ್ಲ ಅಂದ್ರರು ಎಕ್ಸಾಮಲ್ಲಿ ಕುೂತ್ಕೊಂಡ ಬರ
ಬ
ನಮ್ಗೆ ಹಂಗಿತ್ತು ಕನ್ನಡ ಆದ್ರೂ ಅ ಪಿ ಯುಸಿಯಲ್ಲಿ
ಹ್ಮ್
ಹ್ಮ ಓದ್ಲಿಲ್ಲ ಅಂದ್ರು ಪಾಠ ಕೇಳಿದ್ವಿ ಅಲ್ವಾ ಅಂತ ಕುತ್ಕೊಂಡ್ ಬರತಿದ್ವಿ ಎಕ್ಸಾಮ್ ನ ಅದೇ ಹಾ ಅದೆಲ್ಲಾ ಚೆನ್ನಾಗಿತ್ತು ಅವಾಗ ಆ ಅಂದ್ರೆ ನಮ್ಗೆ ತುಂಬಾ ಸಬ್ಜೆಕ್ಟ್ಗಳು ಇರುತ್ತೆ ಓದೋದಕ್ಕೆ ಅದ್ರಳಗೆ ಒಂದ ಕಡಿಮೆ ಟೈಮ್ ಕೊಟ್ಟಿ ನಾವು ಓದ್ತೀವಿ ಅಂತ ಅಂದ್ರೆ ಅನಮ್ ಕನ್ನಡ ಆಗಿದೆ ಆಯ್ತು
ಹ್ಮ್
ಆದ್ರೆ ಇವಾಗ ಅದಿಲ್ಲ
ಹ್ಮ್ ನೋಡಿ ಇದ್ದಾಗ ಓದೋದ ಕಷ್ಟ ಇವಾಗ ಇಷ್ಟ ಚ ಅನಂತ ಆಗಯತ
ಹೌದು